ಏಳು
ಹಾ ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀನು
ಹಾ ನಾವು ಚೆನ್ನಾಗಿದ್ದೀವಿ ಊಟ ಆಯ್ತಾ ಆಯ್ತು ನಮ್ದು ಆಯ್ತು
ಏನ್ ಮಾಡ್ತಾ ಇದ್ರಿ
ಹಾಗೆ ಸುಮ್ಮನೆ ಓಡಾಡ್ತಾ ಇದ್ವಿ ಎಂತ ಸಮಾಚಾರ
ಕತಿಿಲ್ಲ
ಹೌದಾ
ಹ ಈಗ್ ಕೇಳಿಸ್ತೀಿದೆ
ಹಾ ಹಾ ಆಯ್ತು ಆಯ್ತು
ಬೇಸಗೆೈಯ ರಜದಲ್ಲಿ ಅಜ್ಜಿ ಮನೆಗ ಹೋಗಿಲ್ವಾ
ಹಾ ನಮಗೆ ಎಲ್ಲಿ ರಜಾ ಆದ್ರೂ ನಮ್ಮ ಬಾಲ್ಯಕಾಲದಲ್ಲಿ ನಾವು ಅಜ್ಜಿ ಮನೆಗೆಲ್ಲ ಹೋಗಿದ್ವಿ ಅದು ಒಂಥರ ಏನೋ ಒಂಥರ ಮತ್ತೆ ಸಿಗಲಾರ್ದಂತ ಅಂತ ಒಂದು ಸಂದರ್ಭಗಳು
ಹೌದಾ ನಂಗೆ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಜಾಸ್ತಿ ಇಷ್ಟ ನಿಂಗೆ
ನಮಗು ತುಂಬಾ ಇಷ್ಟ ಅಲ್ಲಿ ನಮ್ಮ ಅಜ್ಜಿ ಮನೆ ಅಜ್ಜಿ ಚೀತಾ ತ ಹ ಹೇಳಿ
ನಾೇ ಕೇಳತತೆೆ
ಹೌದಾ ಹ್ಮ ನನಗೂ ತುಂಬಾ ಇಷ್ಟ ಅಲ್ಲಿ ಅಲ್ಲಿ ತಾತ ಮಾವ ಅತ್ತೆ ಮಾವನ ಮಕ್ಕಳು ಮತ್ತೆ ಮಕ್ಕಳು ಎಲ್ಲಾರೂ ಬೇಸಿಗೆ ರಜದಲ್ಲಿ ಒಟ್ಟಿಗೆ ಒಂದೇ ತರ ಆಹ
ನಮ್ಮ್ ಮನೇಲಿ ಅಜಿತ್ ತ್ತ ಇಬ್ಬರುಿದ್ದಾರೆ ಹೌದು ನಮ್ಮ ಕುಟುಂಬಕ್ಕೆ ಮಾರ್ಗದರ್ಶನ ನಿಮ್ಮ ಮನೆಯಲ್ಲಿ
ಹಾ ಅವರೇ ಅವರೇ
ಹ
ಆಮೇಲೆ ಆ ಬೇಸಗೆ ಕ ರಾಜ್ಯದಲ್ಲೆಲ್ಲಾ ತುಂಬಾ ಮಜಾ ಮಾಡ್ತಾ ಇದ್ವಿ ಅದು ಇು ಅವಾಗ ಹಣ್ಗಳು ಬೇರೆ ಆ ಕಾಲದಲ್ಲಿ ತುಂಬಾ ಹಣ್ಣು ಅಂತ ಅದಕ್ಕೆ ಅಂತಾನ ವಿಶೇಷವಾದ ಹಣ್ಣುಗಳಿದಾವೆ ಮಾವು ಹ ಆಮೇಲೆ ಅಳ್ಸಿನ ಹಣ್ಣು ಅಂತ ಅದು ಅಂತ ಅಂದು ಅವನ್ನೆಲ್ಲಾ ಕಿತ್ಕೊಂಡ್ ಬಂದು ಕಳ್ಳರು ತರ ಎಲ್ಲಾ ಬೇರೆ ಕಡೆ ಬೇರೆ ತೋಟಲೆೆಲ್ಲ ತೋಪಲೆೆಲ್ಲ ಹೋಗ್ಬಿಟ್ಟು ಕಿತ್ಕೊಂಬಂದ್ ಬಿಟ್ಟು ಅದೆಲ್ಲ
ಹ್ಮ
ಹ ತಿನ್ನದಂತೆ ಇನ್ನೊಂದು ಮತ್ತ
ಈ ಅಜ್ಜಿತ್ ಆತನ್ಗೆ ಇನ್ನೊಂದ್ ನಿಮ್ಮದಿರ ಅನುಭವದ ಭಂಡಾರ ಅಂದ್ರ ಯಾಕ ಯಾಕಂದ್ರೆ ಅವ್ರ ಹೆಚ್ಚು ಅನುಭವ ಇರುತ್ತೆ ಎಲ್ಲದರಲ್ಲೂ ಮಾತುಗಳು ಜೀವನಕ್ಕೆ
ನೂರ್ ಕಾಲ ಬದುಕಿತಾರೆ ಅವರು ಅವ್ರ ಜೊತೆಗೆ ಅವ್ರರಿಗೆ ಸಂಸಾರದ ಬಗ್ಗೆನು ಆಮೇಲೆ ಅವ
ನಮ್ಮ್ ಅಜ್ಜಿ ನಂಗೆ ಕತೆೆ ಹೇಳ್ತ ನಿಂಗಗೆ ಹೇಳ್ತತ್ತ ಅಜ್ಜಿ ಹೇಳೋ ಕತೆೆಗಳು ಮ ಳ ನೀತಿ ಸಂಸ್ಕಾರ ಮತ್ತು ಒಳ್ಳೆ ಗುಣಗಳು ಕಲಿಸ್ತಾ ಇದ್ರು ನಿಂಗೆ
ತ್ ಮೇಲೆ ಕುತ್ಕೊಂಡ್ ಹೋಗಿರಾ ಅಂತ ನೆನಪುಗಳು ತುಂಬಾ ಇದಾವೆ ಅವೆಲ್ಲ ಹ ಅವರು ಅವ್ರಿಗೆ ಕಾಣಸ್ಲಲ್ದಿದ್ದಲ್ಲ ನಮ್ಮ ಮಕ್ಕಳಿಗೆ ಮಮ್ಮಕ್ಳಿಗೆ ಕಾಣ್ಲಿ ಅಂತ
ತಾತ ಅಜ್ಜಿ ಇದ್ರೆ ಕುಟುಂಬ ಒಗ್ಗಟ್ಟಾಗಿರುತ್ತೆ
ಹೌದು ಹೌದು ನಮ್ದ ಇವತ್ತಿಗೂ ಕೂಡ ಅದೇ ತರಾನೇ ಇದೆ
ಹ್ಮ ಹೌದು
ಹಾ ನಿಮ್ಗೆ ನಿಮ್ಮ ಅಜ್ಜಿ ಕಂಡ್ರೆ ತುಂಬಾ ಇಷ್ಟನಾ ನೀ ನಿಮಜ್ಜೆ ಕಂಡ್ರೆ ತುಂಬಾ ಇಷ್ಟನಾ
ಹಾ ತಾತ ಅಜ್ಜಿ ಇಬ್ರು ಇಷ್ಟ
ಹಲೋ
ಹಾ ಕೇಳಿಸ್ತಿದೆ ಹೇಳಿ
ಆದ್ರೆ ಅದ್ರಲ್ಲಿ ಯಾರ ಕಂಡ್ರೆ ತುಂಬಾ ಇಷ್ಟ
ಅಜ್ಜಿ
ಹ್ಮ್ ಮತ್ತೆ ಅದೇ ಏನಂದೆ ಅಂತದೆೇ ಏನು ಅವರಲ್ಲಿ ಶೇಷ
ಅಜ್ಜಿ ಅಂದ್ರೆ ನಾ ನಿದ್ದೆ ಬರ್ಲಿಲ್ಲ ಅಂದ್ರೆ ಸಮುದಾಯದಲ್ಲಿ ಕತೆ ಹೇಳ್ತಿದ್ರು ಮಾಡಿ ಮಲಗ್ಸತಿದ್ರು ಬೈತಾ ಇರ್ಲಿಲ್ಲ
ಹ್ಮ
ಅದಕ್ಕೆ ಅಜ್ಜಿ ಇಷ್ಟ ನಿಂಗೆ
ನನಗೆ ನನ್ನ ತಾತದ ಕಂಡ್ರೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗ್ ನೋಡ್ಕೊತಾ ಇದ್ರು ನನ್ನು ಹ ಇವತ್ತಿಗೂ ಕೂಡ ಅವ್ರೇ ನನ್ನ ಚೆನ್ನಾಗ್ ಮಾತ ನಮ್ಮ ಅಪ್ಪ ನಮ್ಮಮ್ಮಿಗಿಂತಾನೂ ಒಂದು ಕೈ ಮೇಲೆ ಚೆನ್ನಾಗ್ ನೋಡ್ಕಾಣದಂದ್ರ ಅವ್ರೆ ಆಮೇಲೆ ಇ ಇ ಒಂದ ಏನಂದ್ರೆ ಅವರು ನನ್ಗೆ ಹಣಕಾಸು ವಿಚಾರದಲ್ಲಿ ತುಂಬಾ ಅಂದ್ರೆ ಹಂಗಾಗಿ ನನಗೆ ತಾತನ್ನ ಕಂಡ್ರೆ ತುಂಬ ಇಷ್ಟ ಯಾವಾಗ್ಲೇ ಆಗ್ಲಿ ಯಾವಾಗ್ಲೇ ಊ್ರಗ್ ಹೋಗ್ಲಿ ಏನೇನ್ ಮಾಡ್ಲಿ ಅವರು ನನಗೆ ಅಂತಾನೇ ಇವಾಗ್ಲೂ ಕೂಡ ಕಾಯ ಕಾಯಿ ಹತ್ಕೊಂಬರಕ್ಕಿ ಅಂತ ಎಲ್ಲಾ ಬೆಳಿಗ್ ಬೆಳಿಗ್ಗೆ ಎದ್ದೆಲ್ಲ ಹೋಗ್ತಾರೆ ಹಾ ಹೌದು ಹೌದು ಅವ್ರ ಅಷ್ಟು ಯ ಮಾಡ ಇವತ್ತಿಗೂ ಕೂಡ ಮಾಡ್ತಾರೆ ಅದಕ್ಕೆ ನನಗೆ ನಮ್ಮ ತಾತ ಅ ಕಂಡ್ರೆ ತುಂಬ ಇಷ್ಟ
ಹೌದು ಅಜ್ಜಿ ತಾತರು ಅಷ್ಟು ಮಕ್ಳ ತುಂಬಾ ಪ್ರೀಸ್ತಾರಲ್ವಾ
ಹೌದು ಹೌದು ಅವ್ರಿಗೆ ಮಕ್ಕಳಗಿಂತ ಮೊಮ್ಮಕ್ಳ ಮೇಲೆನೆ ಜಾಸ್ತಿ ಪ್ರೀತಿ ಇರುತ್ತೆ ಇವಾಗ ಹೌದು ಆಮೇಲೆ ಇನ್ನು ಒಂದ ಏನಂದ್ರೆ ಅವ್ರತ್ತಿರೋ ಮಕ್ಕಳಿಂದ ಅವರೇ ಬೈತಾರೆ ಏ ಕುಡಿತಿಯಾ ಏನಕ್ ಬೈತಿಯ ಅಂತ ಅಂತ ಅಂದು
ನಂಗೆ ಜಾಸ್ತಿ ಇಷ್ಟ ಗೊತ್ತಾ ಇರನ್ನು ಗೌರವಿಸುದು ಮತ್ತೆ ಅವರು ಸೇವೆ ಮಾಡುವುದು ಸಹಾಯ ಮಾಡುವುದು ಆರೈಕೆ ಮಾಡುವುದು ನಿಂಗೆ
ಹೌದು ಹೌದು ನಾನು ಸಹಾಯ ಮಾಡೋದು ಎಲ್ಲಾನು ಮಾಡ್ತೀನಿ ಅವರಿಗೂ ಅವರಿಗೂ ನಮ್ಮ ಹತ್ರ ಮಾಡಿಸಿಕೊಳೋದು ಅಂದ್ರೆ ತುಂಬಾ ಇಷ್ಟ ಅವ್ರು ಏನಾದ್ರು ನಾವು ಒಂದಚೂರು ಏನಾದ್ರು ಮಾಡಿದ್ರೆ ಎಷ್ಟೊಂದು ಜನ ಕೇಳ್ತಾರೆ ನಮ್ಮ ಮಮ್ಮಗಳು ನಮ್ಮ ಮಮ್ಮಗ ಈತರ ಮಾಡಿದ್ರು ಈತರ ಮಾಡಿದ್ರು ಅಂತ ಅರ್ಥ ಅ ಅವ್ರಿಗೆ ಎಷ್ಟು ಖುಷಿ ಆ ಅವರು ಇರೋ ಅವ್ರ ಮುಖದಲ್ಲಿರೋ ನೋವು ನೋಡಕ್ಕೆ ನಮಗೇನೆ ತುಂಬಾ ಸಂತೋಷ ಆಗುತ್ತೆ
ಹಿಂಗ ಏನಂದ್ರೆ ಯಾವಾಗಾದ್ರೂ ಆ ಸಮಯದಲ್ಲಿ ಬೇಜಾರ ಆದಾಗ ತಾತನ್ ಜೊತೆ ಮಾತಾಡ್ರೆ ಸಾಕು ಜ್ಞಾನ ಇ
ಹಾ ಹೌದು ಹೌದು ಹೌದು ಹಾ ಇವತ್ತಿೂ ಕೂಡ ನಮ ತಾತಂದಿ ನಾನು ಫೋನ್ ಮಾಡಿ ಊಟ ಆಯ್ತಾ ನನ್ನಂದು ಊಟ ಆಯತು ಏನು ಅಂತ ಕೇಳಲಿಲ್ಲ ಅಂದ್ರೆ ಅವವ್ರಿಗೆ ಪಾಪ ಸಮಾಧಾನನೇ ಆಗಲ್ಲ.
ಹಾ ಅಜ್ಜಿ ಮನೆಗ್ ಹೋದ್ರು ರುಚಿ ರುಚಿ ತಿಂಡಿಗಳು.
ಹಾ ಹೌದು ಹೌದು ಹೌದು ಅಂಗ್ಡಿ ತಿನಿಗಳು ಅಂತೂ ತುಂಬಾ ತನ್ಕೊಂಡ್ ಕೊಡವ್ರು ಮೇಲ್ಲು ಕೆ ಯಾರಿಗೂ ಗೊತ್ತಿಲ್ದೇರಂಗೆ ಕಳ್ಳರ್ತರ ಎಲ್ಲಾ. ಎಷ್ಟ್ ಚೆನ್ನಾಗ್ ತನ್ಕೊತದ್ರ ಅಲ್ವಾ. ಅವನ್ನೆಲ್ಲಾ ತುಂಬಾ ಮರಿ
ಅಜ್ಜಿ ತಾತ ಮತ್ ಕುಟುಂಬ್ದ ಅಮೂಲ್ಯ ವ್ಯಕ್ತಿಗ್ಳವ್ರು.
ಹೌದು.
ಯಾವಾಗ್ಲೂ ಮನೆಗಾಗಿ ಕುಟುಂಬಕ್ಕಾಗಿನೇ ಶಕ್ತಿ ನೀಡ್ತ ತರೆ ಒಗ್ಗಟ್ಟಾಗಿಡ್ಬೇಕ್
ಹ್ಮ್ ಹ್ಮ್ ಇವತ್ತಿಗೂ ಕೂಡ ಅವ್ರು ಎಷ್ಟೊಂದು ತ್ಯಾಗ ಮಾಡಿ ಅವ್ರೆ.
ನಂಗೆ ಜಾಸ್ತಿ ಇಷ್ಟ ಆಗ್ತಿದೆನ್ ಅಂ ಅಂದ್ರೆ ಅಜ್ಜಿ ಕತೆಗಳು ಒಳ್ಳೆ ಸಂಸ್ ಕಾರ ಅದೇ ಜಾಸ್ತಿ ಇಷ್
ಹೌದು ಹ ಹಾ ಹೌದು ಹೌದು ನಾನು ಇವತ್ತಿಯೂ ಕೂಡ ನಮ್ ತಾತನ ಹತ್ರನೆನೇ ಜೊತ್ ತೆಗೆ ನಮ್ ತಾತನ್ ಜೊತೇ ಇರೋದು ಓಡಾಡೋದು ಮಾತಾಡೋದು ಮಲಗೋದ್ರಿಂದ ಹಿಡ್ದು ಇವತ್ತಿನವಲ್ಗೂ ನಾ ನಮ್ ತಾತನ್ ಜೊತೆನೇ ಇರೋದು. ಏ ಅವಾಗೆ ಅಷ್ಟು ಇಷ್ಟ ನನ್ಗೆ ಆಕ್ ಅ ಆಮೇಲ್ ಅವ್ರ್ ನನ್ಗ್ ತುಂಬಾ ಹಂಗೇನೇ ಚೆನ್ನಾಗಿ ನೋಡ್ಕೊಂತಾರೆ ಹಂಗಾಗಿ ಯಾರು ನಮ್ಮ್ ಮನೇಲಿ ಯಾರು ನೋಡ್ಕೊಂಡಲಿಲ್ಲ ಆದ್ರೆ ಅವ್ರು ತುಂಬಾ ಚೆನ್ನಾಗ್ ನೋಡ್ಕೊತಾರೆ ನಂಗೆ ಎಷ್ಟು ಸಿಟ್ಟು ಕೋಪ ಅದನ್ನೆಲ್ಲ ಅವ್ರ್ ಕಂಟ್ರೋಲ್ ಮಾಡಿ ತುಂಬಾನೇ. ಹ ನೋಡ್ಕೊಂಡಿದರೆ ಇವತ್ತಿನ್ ವರ್ಗು.
ಅಜ್ಜಿ ತಾತ ಇದ್ರೆ ಹಬ್ಬಗಳೇ ಸ್ ಸಮಯದಲ್ಲೂ ಕೂಡ ಅಷ್ಟೇ ಇದ್ ಡೆಲ್ಲುತಲ್ಲವಾ.
ಖುಷಿ ಇರುತ್ತೆ ಅವ್ರ್ ಇಲ್ಲಿ ಏನೇ ಅಂದ್ರು ಇವಾಗ ನಾವೇ ಒಂದ ಇಬ್ರುೂ ಆಚರ್ಸೋದ್ಕ್ಕಿಂತ ಅವ್ರ್ ಇದ್ದು ಆಚರ್ಸೋದು ಅಂದ್ರೆ ಏನೋ ಒಂಥರ ಸಂತೋಷ.
ಹೌದ್.
ಹ್ಮ್ ಹೌದು ಅಲ್ವಾ ಅವ್ರ್ ಇದ್ರೆ. ಹಿರಿಯರ್ ಆಶೀರ್ವಾದ ತಗೊಂಡು ತುಂಬಾ ಚೆನ್ನಾಗಿರುತ್ ತ್ತೆ.
ಶಿಸ್ತಿನ್ ಪಾಠ ಕಳಸ್ತಾರೆ ಸಮಯ ಪಾಲನೆ ಪ್ರಾಮಾಣಿಕತೆ ಮಹತ್ವ ಎಲ್ಲ ತಿಳ್ಸ ತರಲ್ವಾ.
ಹೌದೌದು
ನಮ್ ಜೀವ್ನದ್ ಪ್ರೇರಣ್ನೇ ಮತ್ತೆ ಹೇಳ್ಬೊದು ಮಕ್ಳೆ ಉತ್ ಪ್ರೇರಣೆ ಆಗ್ತಾರೆ ನಿಂಗ್ ಅಜ್ಜಿ ಮನೆಗೆ ಹೋದಾಗ ಏನ್ ಊಟ ಟ ಜಾಸ್ತಿ ಇಷ್ಟ.
ಅವ್ರು ಮಾಡುವುದೆಲ್ಲಾನೂ ನಂಗ್ ತುಂಬಾ ಇಷ್ಟ ಆದ್ರೆ ಅವ್ರು ನಾನ್ ಹೋದಾಗ ಒಬ್ಬಟ್ಟು ಮತ್ತೆ ಇವಾಗ ಬೇಸ್ಗೆ ಕಾಲ ಅಂತ ಅಂದ್ರೆ.
ಹ ಇದ್ ಮಾಡ್ತಾರಲ್ಲ ಅಜ್ಜಿ ಮಾಡೊ ಅನ್ನ ಸಾರು ಹುಳಿ ಪಲ್ಯ ಚಟ್ನಿ ತುಪ್ ಪ್ಪಾ ರಾಗಿ ಮುದ್ದೆ ಉಪ್ಸಾರು ಬಾ. ಬಹಳ ಇಷ್ಟ ನಿಂಗೆ.
ಹಾ ಹೌದು. ಆಮೇಲ್ ಇವಾಗನ. ಅದು ಮಾವಿನ ಕಾಯ್ ಮಾವಿನ್ ಹಣ್ಣಿನ ಸಿ ಕಾಲ ಇರೋದ್ರಿಂದ ಮಾವಿನ್ ಹಣ್ಣು ತುಂಬಾ ಚೆನ್ನಾಗ್ ಸಿಕ್ಕತಿತು ಅಂತಂದು ಮಾವಿನ ಹಣ್ಣಿನ್ ಸ್ಪೆಷಲ್ ಶಿಕರ್ಣಿ ಅದು ಇದು. ಅದಂತ
ಯಾವ್ದಾದ್ರು ಹಬ್ಬ ಬಂದ್ರೆ ಸಾಕು ಪಾಯ್ಸ ಹೊಳ್ಗೆ ಲಡ್ಡು ಮತ್ತೆ ಚಕ್ಕುಲಿ.
ಹೌದು ಹೌದು ಅವ್ನೆಲ್ಲ ತುಂಬಾ ಮಾಡೋರು ಇವತ್ತಿಗೂ ಕೂಡ ಅಹ ಎಷ್ಟೊಂದ್ ಅವ್ರು ಅವ್ರ ಸೊಸೆ ಅಂದ್ರಿಗೆ ಮತ್ ಗೊತ್ತಾಗಿಲ್ದೇರಂಗ್ ತಗೊಂಬ್ ತಿನ್ಸಿರೋ ಉದಾಹರಣೆಗಳು ತುಂಬಾ ಇದ್ದಾವೆ ಹಃ ಹ ತಾತ್
ಹ್ಮ
ಅದೊಂದು ತುಂಬಾ ವನಸ ವನಸತಿ ಅದನ್ನ ನೆನೆಸ್ಕೊಂಡಾಗ ತುಂಬಾ ನಗುನು ಬರುತ್ತೆ ಆಮೇಲೆ ತುಂಬಾ ಖುಷಿನೂ ಆಗುತ್ತೆ ನಮ್ಮ ಅಜ್ಜಿ ಇತರ ಎಲ್ಲ ಮಾಡಿದ್ರು ಅವರು ಹಸಿವ ಗೊತ್ತಾಂಗಗಿಲ್ಲ ನಂಗ ತಗೊಂಬ ತಿನಿಸ್ತಾ ಇದ್ರು ಅಂತ ಅಂತ ಅಂದು.
ಹ ಅಜ್ಜಿ ಮನೆ ಊಟ ಅದು ಕೇವ್ಲ ಆಹಾರ ಅಲ್ಲ ಅದು ಪ್ರೀತ್ ತಿ ಕಾಳ್ಜಿ.
ಹೌದು ಹೌದು ಹೌದು ಅದಕ್ ಯಾರು ಬೆಲೆ ಕಟ್ಟಕ್ಕ ಆಗಲ್ಲ.
ಹೌದ್
ಅದು ಅದೆಷ್ಟ್ ದಿನ ಇರುತ್ತೋ ಅಷ್ಟ್ ದಿನದವರ್ಗು ನಾವು ಸುಖವಾಗಿ ಸ್ವೀಕರಿಸ್ತಾ ಇರ್ಬೇಕು ಅದು ಅದು ನಮ್ದ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಬೇಜಾರ್ ಮಾಡ್ಕೊಂತ ಹೋಗ್ಬಾರ್ದು ಎಷ್ಟೊಂದ್ ಜನುಕ್ಕೆ ಅದುನು ಕೂಡ ಸಿಕ್ಕಿರಲ್ಲ. ಸಿಕ್ಕಿರೊರ್ ನಾವು ಅದೃಷ್ಟವಂ ದ್ರು ಅನ್ಕೊಂಡು ಅದನ್ನ ಸ್ವೀಕರಿಸ್ ತೊ ಹೋಗ್ಬೇಕು ಅದ್ ಅದೇ ನಾವ್ ಮಾಡದು.
ಹಾ
ಹ್ಮ್ ಇವಾಗ ಅದು.
ಹೌದು ಮತ್ತೆ ಅಜ್ಜಿದ್ ಅಜ್ಜಿ ಆದದ್. ದು ಕುತ್ಕೊಂಡು ಒಟ್ಟಗೆ ಊಟ ಮಾಡ್ತಿವಲ್ಲಾ ಆ ಸಂತೋಷ ಹೆಂಗಿರುತ್ತೇಳು.
ಅದ್ ತುಂಬಾ ಚೆನ್ನಾಗಿರುತ್ತೆ. ಹೌದು ಬೆಳ್ದಿಂಗ್ಳು ರಾತ್ರಿ ಊಟಗಳು ತುತ್ ಕೊಡೋದು ಆ ಆಮೇಲೆ ಆ ರಾತ್ರೆ ಬೆಳಗ್ಗೆ ಬೆಳ್ ಳ್ದಿಂಗ್ಲು ರಾತ್ರಿ ನೋಡ್ಕೊಂತ ಮಲ್ಗೋದು ಹೊರಡೆ ಎಲ್ಲಾರು. ರುನೋ ಚಾಪ್ ಪ್ಪೆ ಹಾಕೊಂಡು ಹ ತುಂಬಾ ಚೆನ್ನಾಗಿರುತ್ತೆ ಅವೆಲ್ಲ ಬುತ್ತಿ ಊಟಗುಳು .
ಹೌದು
ಹೌದ ಹೌದು ಕೈ ತುತ್ತೂ ಸುತ್ತಲು ಕುೂತ್ಕೊಂಡು ದುಂಡುಗೆ ಎಲ್ಲಾರೂ ತಿನ್ನೋದು ಅದಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಹನ ಇಂದು ನಾವೆಲ್ಲಾ ಈ ಕಡೆ ಹಳ್ಳಿ ಬಿಟ್ಬಿಟ್ಟು ಸಿಟಿಗಳಿಗೆ ಬಂದ್ಬಿಟ್ಟ ಬಿಟ್ಟು ನಗರಕ್ಕೆ ಬಂದ್ಬಿಟ್ಟು ಎಲ್ಲ ಮರ್ತ ಬಿಟ್ಟಿದಿವಿ ಇವಾಗ ಅದನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡ್ರುನು ನನಗೆ ಸಮಯ ಅನ್ನೋದು ಸರಿ ಇಲ್ಲ ಸಮಯ ಅನ್ನೋದು ನನಗ್ ಸಿಗ್ತಾ ಇಲ್ಲಾ ಮಾಡಲಿ ಅದೇ ಒಂದು ಬೇಸರದ ಸಂಗತಿ ಅಂದ್ರನೇ ಅದು ಸಮಯ ಅನ್ತಿ
ಒಕ ಬಾಯ
ಹ್ಮ್
ಹ